ಹಲೋ
ಹಲೋ
ಹ್ಮ್ ಹೇಳು ಕೇಳಿಸತದ
ಹ್ಮ್ ಕೆಲ್ಸತದ ಏನ್ ಮಾಡ್ತಾ್ದೀರಾ
ಏನಿಲ್ಲ ನೋಡಪ್ಪ ಸುಮ್ಮನೆ ಕುೂತ್ಕೊಂಡಿದ್ದನಿ ಟಿವಿ ನೋಡ್ತಾಿದ್ದೀನಿ ಹ್ಮ
ಊಟ ಮಾಡಿದ್ರ
ಊಟ ಮಾಡ್ದೆ
ಹ್ಮ್ ನಾನು ಮಾಡ್ದೆ ಏನ್ ಊಟ ಮಾಡಿದಿ
ಚಪಾತಿ ಮಾತೇಸೊಪ್ಪು
ಹ
ನಿದು
ನಾವು ಚಿಕನ್ ಮಾಡಿದ್ವಿ ಇವತ್
ಹ ಹಾ
ಯಾಕೋ ನೀವ್ ಮಾಡಿಲ್ಲ
ಹಾ
ಚಿಕನ್ ಮಾಡಿಲ್ವಾ
ಚಿಕನ್ ಮಾಡಿಲ್ಲ ನಾಳೆ ಮಾಡ್ತೇರಿ ನಾವು ಚಿಕನ್
ಅಮ್ಮ ಏನ್ ಮಾಡ್ತಿದಾರ
ಅಮ್ಮಟಿಗೆ ನೋಡ್ತ ಇದಾರ ಊಟ ಮಾಡ್ತದಾರ ಹಾಗಗ
ಹ
ಕರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ.
ಹ್ಮ ಹ್ಮ್ ನೀವು ಹೋಗ್ ಜಾಯಿನ್ ಆಗಬಹುದಲ್ಲ
ಇಲ್ಲ ಇಲ್ಲ ಮಾತ್ ಇಲ್ಲ ಹಮ್ ಹಮ್ ಮಾಡ್ತಾ ಇದ್ದಾರೆ ಅವರು ಪೋರ್ಕ್
ಹ್ಮ್ ಹ್ಮ ತಿಂದ್ದೀರಾ ನೀವು.
ಹೂ ಟೇಸ್ಟ್ ಮಾಡಿದ್ದೀನಿ ಆದ್ರೆ ಈ ತರ ವೈಲ್ಡ್ ವೈಲ್ಡ್ ಹಂದಿ ಈ ಹಂದಿ ಇಲ್ಲ
ಹ್ಮ್
ಸರ್ ಕ್ಲೀನ್ ಅದು
ಹ್ಮ್
ಇಂದು ಗಲೀಜ್ ಅಲ್ಲೆ
ಹ
ವೈಲ್ಡ್ ಅದು ತೊಟ್ಟಿ ಮೋರಿ ಎಲ್ಲಾ ತಿನ್ಕೊಂಡಿರ್ತಾವೆ
ಅವರು ಹೆಂಗ್ ತಿಂತಾರಪ್ಪಾ ದೇವರೆ
ಹ್ಮ್ ತಿಂತಾರ ನೋಡೊ ಅವರು ಹೆಂಗೋ
ಅವ್ ಜನ
ಹಂಗೆ ಬೆಳದಿದೆ ಪಾಷ್ಟಿಂದ ತಿನ್ಕೊಂಡಿದ್ದಾರೆ.
ಹ ಮಾಮಾರು ಅಲ್ಲಿಕ್ ಹೋಗಿದ್ದಾರೆ.
ಯಾದಗಿರ್
ಹ್ಮ್ ಹ್ಮ್ ಇವತ್ತು ಇವನ್ದು ಬರ್ತಡೇ ಇದೆಯಲ್ಲ.
ಹೌದು ನೋಡು ಅಮ್ಮ ಹೇಳಿದ್ರು. ಹೌದು
ವಿಶ್ ಮಾಡ್ದ
ವಿಶ್ ಮಾಡಿಲ್ಲ ಯ ಎಲ್ಲಿ ಮಾಡ್ಬೇಕು.
ನೋಡಿಲ್ಲಾ ಅವನ್ ಭಾಗ್ಯ ಹಾಕಿದ್ಲು ಬೆಳಿಗ್ಗೆ
ಭಾಗ್ಯ ನಂಬರ್ ಇಲ್ಲ ನನ್ ಸ್ಟೇಟಸ್ ನೋಡೋದ್ ದು ಎಲ್ಲಾ ಎಷ್ಟೊಂದು ಸತಿ ಯಾರದು ಅನಿಲ್ ಇದ ಸ್ಟೇಟಸ್ ನೋಡಲ್ಲ ನೋಡು ನಾನು ಅವಾಗ ಅವಾಗ ನೋಡ್ತೀನಿ ಅಷ್ಟೇ ನನ್ ಮೀಟ್ ಮಾಡ್ದಲ್ಲಿಂದಾನೇ ನೀನ್ ಇಂಗ್ ನೋಡ್ತಾರಿದು ಸುಮ್ಮನೆ ಆವಾಗ ಆವಾಗ
ಓ ಓ ಹೋಹೋ ಅದು ಸುಮ್ಮನೆ ಆವಾಗ ಆವಾಗ ನಾನು ಇವತ್ತೊಂದು ಸೇಟಸ್ ಇಕ್ಕಿದ್ದೀನಿ ಒಂದ್ ಇಪ್ಪತ್ತು ಮಂದಿ ಕೇಳಿದಾರ ಏನಾಯ್ತು ಯಾಕೆ ಏನ್ ಕತೆ ಅಂತ್. ಕೂರ್ಮ ಅಂದೆ ನಾನು
ಹೌದು ನೀನ್ ಇಕ್ಕದ್ರೆ ನೀನು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಪರ್ಸ್ನಲೈಸ್ ಮಾಡಿ ಇಕ್ಬೇಕು. ನೋಡು ನಾನು ನೀನು ಜಗಳ ಆಡಿದ್ದ್ರೆ ನೀನು ನೀನ್ ಇಡ್ ಕ್ಕು ನೀನ್ ಪಬ್ಲಿಕ್ ಗೆ ಏನಕ್ಕೆ ಇಡುತಿಯಾ
ಏ ನಾನ್ ಸುಮ್ನೆ ಹಾಕಿರೋದು ಅದು
ಸುಮ್ಮನೆ ಎಲ್ಲಾ ಯಾರು ಹಾಕಲ್ಲ ಸ್ಟೇಟಸು. ಜನ ಹೆಂಗ್ ಗೊತ್ತು ಅಲ್ಲ ನಾನು ಅದೇ ಹೇಳ್ತ್ದೀನಿ ನಮ್ಮ್ ಅ ಮ್ಮಾನು ನಂಗ್ ಒಂದ್ ಸತಿ ಬೈದಿದ್ದಾರೆ
ಹಾ
ಅದಕ್ಕ ಹೇಳ್ತಾ ಇದ್ದೀನಿ ನಾನು ನಿಂಗೆ
ಅದು ಅವರ್ ಅವರು ಇದು ಅವರ್ ಅವರ್ ಯೋಚನೆ ಸುಮ್ಮ
ನೋಡೋ ಇವಾಗ ನಾನು ಅಷ್ಟೇ ಸುಮ್ನೆ ಹೋಗ್ಬಿಟ್ಟು ಮೈ ಲೈಫ್ ಇಸ್ ಗಾನ್ ದಿಸ್ ಇ ಅದು ಇದು ಅಂದ ಹಾಕದ್ರೆ ನನ್ ನನಗೂ ಒಂದು ಜನ ಪೊನ್ ಮಾಡ್ತಾರೆ ಬೈ ಯಕ ಬೈ ಏನಾಯ್ತು ನಿನ್ಗೆ ಸ ಸಿನ್ಸು ಅಂತ
ಹ್ಮ
ಎಲ್ಲಾರ್ಗು ಪೀಸ್ಫುಲ್ ಆಗೇ ಇರ್ತಾರೆ ಅವ್ರ ಲೈಫಲ್ಲಿೇ
ನಾನೇ ನಂಗೆ ಯಕ್ಲತ್ತವ
ನಿನಕ ಅದ ಫುಲ್ ಎಮೋಷನಲ್ಲ್ಲೋ
ಇನ್ಮೇಲೆ ನಾನು ಹಾಕದೆ ಇಲ್ಲ ಹಾಕದೇ ಇಲ್ಲ ನನ್ ಸ್ಟೇಟಸ್ ನಿನ್ ಗೊತ್ತಿಲ್ಲ ನಾನ ಏನ್ ಆಗತೇನೆ ಅಂತ
ನೀನ್ ಸ್ಟೇಟಸ್ ನಾನ್ ನೋಡಿದ್ದೇನ್ ಬಿಡು ಎಷ್ಟೊಂದಸತಿ
ಏನ್ ನೋಡಿದ್ದು
ಹಂಗ ಸಜತ್ ಮನಯಾಗ ಹೋಗಿ ಬರಷ್ಟಲ್ಲ ಎರ ಸ್ಟೇಟಸ್ ಹಾಕಿರ್ತೀಯಾನ ನೀನು
ಹ ಅದ್ ನಿನ್ಗಷ್ಟೇ ಇರುತ್ತ ಅಷ್ಟೆ ಅದು ನಿನ್ ಗೊತ್ತಾ
ಅಷ್ಟೊಂದಲ್ಲ ಅನ್ಕೊಬೇಡ ಅಲ್ಲಾ ನಾನ್ ನಿಜ ಹೇಳ್ತಾ ಇದ್ದೀನಿ ನೀನು ಅಷ್ಟು ಡೀಪ್ ಥಾಟ್ಸ್ ಅಲ್ಲಿ ನಿನ್ ಇದಾಗಬಿಡಿದಯಾ ನಾನ ಹೇಳ್ತಾ ಇದ್ದೀ ನನ್ ಆ ತರ ಇಲ್ಲ ನಾನ್ ಪೀಸ್ಫುಲ್ ಆಗ ಇದ್ದೀನೀ ನೀನ್ ಇನ್ನ ನೋ ಮಾಡಲ್ಲ ನೀನು ವೈಲ್ಡ್ ಡರ್ ಅವ್ರಗ ನ ಅಲ್ ಅರ್ಥ ಮಾಡ್ಕೊ ಖುಷಿ ಪಡ್ಬೇಕು ನಾವಿಬ್ರೂನು ಫಸ್ಲ್ ಇರ್ಬೇಕು ಸುಮ್ನೆ ಇದನ್ನ ಅಟ್ಮಾಸ್ಫಿಯರ್ ನ ಸ್ಪೈಲ್ ಮಾಡ್ಬಾರ್ದು ಕೋಪ ಎಲ್ಲ ಮಾಡ್ಕೊಂಡು
ಸರಿ ಸರಿ ಸಜೀತನ ಫೋನ್ ಮಾಡಿದ್ರು
ಮಾಡಿಲ್ಲಾ
ಓಕೆ
ಅವನ್ ಹೇಳಿದೀನಿ ಹತ್ತು ದಿವಸ ತೆಗೆಯೋದು ನಾನು ಅಂತ ಏಯ್ ಮಚ್ಚಾ ಟೆನ್ ಡೇಸ್ ಹ
ಹ ಹ ಹ ಕಳ್ಕೊಂಡ್ಣ ಆಗಿರಬೇಕು ಪಪ
ಏ್ ಹಂಗಂತ ಇಲ್ವ ಅದೇನ್ ಗೊತ್ತೇನೋ ಅದೇನೋ ಗೊತ್ತಿಲ್ಲಪಾ ನಾವು ಫಸ್ಟ್ ಒಂಥರ ನಮ್ದು ರಿಲೇಷನ್ಶಿಪ್ ಸ್ವಲ್ಪ ಕ್ಲೋಸ್ ಇದೆ ನಾ ಹೋಗ್ತೀನಿ ನಾನ್ ಅಷ್ಟ ಅಲ್ಲ ನಮ್ಮ ಅಮ್ಮಗೆಲ್ಲಾ ಬಂದಿಕ್ ಕರ್ದು ಕರ್ದಿದಾರ ಅವ್ರು ಎಷ್ಟೊಂದು ಫಂಕ್ಷನ್ ಗಳಗೆ ಅವ್ರ ಮನ್ಯಾಗ ಹಬ್ಬ ಎಲ್ಲಾ ಇದ್ದಕ್ಕೆಲ್ಲಾ ಹೋಗ್ ಬಂದಿದಿದ್ದಾರೆ ನಬಮ್ಮ ನಮ್ಮಮ್ಮಗೆ ಅದ ಹೇಳ್ತಾ ಇದೀನಿ ನಾನು ಹೇಳು ಸ್ವಲ್ಪ ಅರ್ಥ ಮಾಡ್ಸು ಫ್ಯಾಮಿಲಿ ತರಂತಾವ ನಾನು ಅವರು ಅಂತ ಅಂತ ನಾನು
ಹ್ಮ್
ಯ್ ನಾನನ್ ಹೇಳಿ ಒಳ್ಳಳಗೆ ಕರಿತಾರೆ ಇವಾಗ ನೆಕ್ಸ್ಟ್ ತಗೋ ಇರ್ಲಿ ಅಂತ ನಮ್ಮಮ್ಮ
ಹಕ
ನನ್ ಮೊನ್ನನೇ ಹೇಳ್ಬಿಡಿದ್ದಾರೆ ಆಂಟಿ ಕರ್ಕೊಂಬ ಸವೇತಾ ಬಂದ ಮಲ್ಲ ಅಂತ
ಹ್ಮ
ಇರುತ್ತಾ ಕೆಲವರು ಹಂಗಿರ್ತಾರ ಕೆಲವರ್ ಹಿಂಗಿರ್ತಾರ
ಹ
ನಾವುನು ಏನು ನಾವು ಫುಲ್ಲ ಸೀದಾ ಅಂತ ಇಲ್ಲ ನಮ್ದುನು ಇದ ಹಂಗೆ ಹಂಗೆ ಬಟ್ ಪೀಸ್ಫುಲ್ಲ ನಾವು
ಹ
ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇರುತ್ತಾ
ಹ್ಮ
ಹ್ಯಾಬಿಟ್ಸ್ ಅಲ್ಲ ಕ್ಯಾರೆಕ್ಟರ್ ಈಸ್ ಇಂಪಾರ್ಟೆಂಟ್
ಇವಾಗ ಆಂಟಿಗೇನು ಆಂಟಿ ಮನೇಲ್ಲೇ ಇರ್ತಾರ ಮತ್ತೆ ಆಂಟಿಗೆ ಗೊತ್ತು ತಾನೆ ಏನಕ್ಕೆ ಆದ್ರೂನು ಅವರು ಸುಮ್ನೆ ಇರ್ತಾರ ಹೇಳು ಯಾಕಂದ್ರೆ ನಾವ್ ಪೀಸ್ಫುಲ್ ಇರ್ತಿರಿ ನಾವೇನ್ ಅದ ಮಾಡ್ಕೊಂಡ ಇರಲ್ಲ ಮೂವೀಸ್ ನೋಡ್ತೀರಿ ಸ್ಪೋರ್ಟ್ಸ್ ನೋಡ್ತತಿರಿ ಏನಾದ್ರು ಸೀರೀಸ್
ಹ
ಆಥರ ಆಂಟಿನ ಬಂದ್ ನೋಡ್ತಾರ ಒಂದ್ಸತಿ ನಮ್ ಜೊತೆ ಏನಾದ್ರು ಚೆನ್ನಾಗಿರೋದದು ಕನ್ನಡ ಅದೆಲ್ಲ ಹಾಕಿದ್ರ
ಹ್ಮ್ ಅಂಕಲ್ ಅಲ್ಲಿ ಇರ್ತಾರ ಆಂಟಿ ಇಲ್ಲಿ ಇರ್ತಾರ ಇವಾಗ ಹುಷಾರಿಲ್ಲ ಅಂತ
ಸೀನ್ ಬಬೆ ಇಲ್ಲ ಬೆಬ್ಬೆ ಮೃದ ಮೊದಲು ಅವ್ರ ಮನೆ ಎಲ್ಲಿ ಗೊತ್ತಾ ವಿತರಣಪುರ ತಿಂಳಕ್ಕಿಂತ ಸ್ವಲ್ಪ ಹಿಂಗೆ ಮೇಲ್ಗಡೆ ಹೋಗದ್ರೆ ಅಲ್ಲೇ ಅವ ಮನೆ ಓಕೆನಾ ಮಟ್ ಏನಂದ್ರೆ ಇವಾಗ ಆಂಟಿಗೆ ಸ್ವಲ್ಪ ಅದು ಕ್ಯಾನ್ಸರ್ ಇದೆಲ್ಲಾ ಸೈನ್ ಇತ್ತಲ್ಲಾ ಅವ್ರಲ್ಲ ಇದ್ರು ಅವ್ರ ಮನೆಯಲ್ಲ ಇರ್ತಾ ಇದ್ರು
ಹಾ
ಅವ್ರ ಮನೇಲಿ ಇರ್ತ ಇದ್ರು ಸ ಇವ್ರು ಅವಾಗ ಅವಾಗ ಹೋಗ್ತ ಅಷ್ಟ ಅವ್ರು ಕರತ ಇದ್ರು ಲಂಚ್ಗೆ ವೀಕೆಂಡಸ್ ಬರೋದು ಇದೆಲ್ಲಾ ಹಿಂಗೆ ಇತ್ತು ಅವ್ರಮ್ಮಕ್ ಸ್ವಲ್ಪ ಇದಾದಾಗಿಂದ ಇಲ್ಲೇ ಕರ್ಕೊಂಡ್ ಬಂದಿದಾರ ಬೇಡ ಅವರಲ್ಲ ಏನ್ ಮಾಡ್ತಾರೆ ಸುಮ್ನೆ ಅಂತ
ಮತ್ತೆ ಇವಾಗ ಅವ್ರ ಪಪ್ಪ ಒಭ್ರ
ಇವಾಗ ಅವ್ರ ಅವ್ರ ಪಪ್ಪಾ ಹೆಂಗಗೆ ಅಂದ್ರ ಅವ್ರ ಪಪ್ಪ ಯಾರಾರ್ ಮಾತ ಕೇಳಲ್ವಂತ
ಹ ಹಾ
ಅವ್ರಗ್ ಅಷ್ಟು ಹುಷಾರು ಇದಾಗಿದ್ರುನು ಅವ್ರ ಅಪ್ಪ ಹೆಂಗಗೆ ಅಂದ್ರೆ ಡೈಲಿ ಡ್ರಿಂಕ್ಸ್ ಮಾಡ್ಬೇಕಂತ ಅವ್ರ್ದ ಬೇರೆ ತರ ಕೆಲ್ಸ ಅದು ಇದು ಅನ್ಕೊಂಡಿರ್ತಾರ ಕಾಂಟ್ರಾಕ್ಟರ ಅಂತ ಹ ಅದ ಅವರಂಗ ಇಲ್ಲಿ ಇರೋ ಅಂದ್ರ ಇರಲ್ಲ ಅಂತವರು
ಆ ಹ
ಸೊ ಏನ್ ಮಾಡೋದ ಹೇಳು ಆಂಟಿ ಸುಮ್ನೆ ಆಂಟಿ ಹೀಗೆ ಈ ತರ ಇದ್ದಾರಲ್ಲ ಅವರು ಇಲ್ಲೇ ಇದ್ದಾರೆ
ಪಾಪ ಅಂಟೆ ಎಷ್ಟ್ ಸತಿ ಏನಿಲ್ಲಾ ಅಂದ್ರೆ ಒಂದ್ ಹತ್ ಹದನೇ ಸತಿ ಕೇಳವ್ರ ನೋಡ್ ನಿನ್ಗೆ ಹ ಆಂಟಿ ಮೊದ್ಲಾನೂ ಕೇಳ್ತಾಳ ಎಲ್ರು ಕೇಳ್ತಾರ ನಿನ್ಗ
ಎಲ್ರಿಗೂ ಇಷ್ಟ ನೀನು ಮಿಂಗಲ್ಾಕ್ಬಿಟ್ರೆ ನಮ್ ಟ್ರೂಪ್ ಅಲ್ಲಿ ಕ್ರೇಜಿ ಆಗಿರ್ಬೋದು ಅಂತ
ಹ್ಮ
ಬರ್ತಾರೆ ನಮ್ಗೆಲ್ಲಾ ಏನ ಇದಾದ್ರು ಹೆಲ್ಪ್ಗೆ ಬರ್ತಾರೆ ಅವವ್ರು ಆತರ ಫ್ರೆಂಡ್ಸು ಸುಮ್ಮ್ನೆ ಇತ್ಕಂತ ಇದಕ್ಕೋಸ್ಕರ ಅಂತ ಅಲ್ಲ
ಆತರ ಇರೋರು ಯಾರು ಇಕ್ಕಿಲ್ಲ ಅವ್ರೆಲ್ಲಾ ಸುಮ್ನೆ ಅಷ್ಟಕ್ಕಷ್ಟೇ ಅವಾಗ ಅವವಾಗ ಹಂಗೆ ಹಿಂಗೆ
ಇವ್ರಲ್ಲಾ ನಮ್ಗೆ ಪರ್ಸನಲ್ಲ
ಕ್ಲೋಸ ಫಸ್ಟಿಂದಾನೇ ಏನೇ ಆದ್ರುನು ಅವರು ಬರ್ತಾರೆ ನಾವು ಹೋಗ್ತಿೀರಿ ಆಥವಾ
ಇದೆಲ್ಲ ಫುಲ್ ಪರ್ಮನೆಂಟ್. ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಹಗೆ ಎಂತೆಂತ ಇದಾದ್ರೆ ನಾವು ಜ... ಆಡಿಲ್ಲ ಸೆಂಟ್ರಲ್ ಒಂದ್ಸತಿ ಬೈತ್ ಬಿಡಿದೆ ನಾನು ಇವ್ರಗೆ ಸಜತ್ ಅವ್ರಗೆಲ್ಲ... ನಾವು ಫುಟ್ಬಾಲ್ ಆಡ್ತಾ ಹ ವಯತಿದ್ದ. ಮೈದ್ದ ನಾನು.
ಫುಲ್ಲು ಎಲ್ಲಾ ಫುಲ್ ಗ್ಯಾಂಗಕ್ ಬೈತಿದೆ ಒಂದು ಏಳ ಎಂಟ... ಜನ ಇದ್ರು.
ಹ
ಎಲ್ಲಾರ್ಗು ಬೈತಿದ್ದೇನೆ ನಾವು ಫುಟ್ಟ್ಬಾಲ್ ಆಡ್ತಿದ್ರ ನಮ್ಮ ಮನೆ ಹತ್ರನ ಗ್ರೌಂಡ್ ಟೆಲಿಕಾ ಲೇಔಟ್ಂ ತೋರ್ಸಿದ್ದ. ನಲ್ಲ ಆ ಗ್ರೌಂಡ ಆರೋಡಾಲ.
ಹ್ಮ್
ಅಲ್ಲಿ ಹೆಂಗೆ ಗೊತ್ತ ಬೇಬಿ ಅದು ನಮ್ದು ಪರ್ಸನಲ್ ಗ್ರೌಂಡ್ ಅದುು ಅದು ಯಾರು ಬರ ಬರ ಬರಲ್ಲ ಅಲ್ಲಿ ಯಾರ್ ಬಂದರುನು ನಾವವು ಹೋಗುವ ಅಂದ್ರೆ ಹೋಗಬ ಬಿಡ್ಬೇಕು ಯಾಕಂದ್ರೆ ನನ್ ಫ್ರೆಂಡ್ ಪ್ರಾಪರ್ಟಿ ಅದ ಫುಲ್
ಹ್ಮ
ಸೊ ಅಲ್ಲ ಇವಾಗ ನಾವು ಅವಾಗ ಕಾಲೇಜ್ ನಾ ಸ್ಮೋಕಿಂಗ್ ಇದೆಲ್ಲಾ ಸ್ಟಾರ್ಟ್. ಮಾಡತ್ರಿ ಅಲ. ನಾವ್ ಅಲ್ಲ ಮಾಡ್ತಾದ್ರೆ ಫುಟ್ಬಾಲ್ ಆಡ್ತಾದ್ರಿ ಮನೆಾಗ ಹೋಗ್ಬಿಡ್ತಾದ್ರಿ.
ಹ
ಅಷ್ಟೇ ಸಜಿತ್ತು ಅವ್ರರೆಲ್ಲ ಮನೆ ಬೇರೆ ಬೇರೆ ಕಡೆ ಇತ್ತು ದೂರ ಇದ್ರು ಅವ್ನ್ ನಾಟಿನ ನಗರ್ಗೆ ಹೋಗ್ತದ ಚೆಲ್ಮಾ ಆಸ ಆಡ್ ಅವನ್ ಫ್ರೆಂಡ್ಸ್ ಎಲ್ಲ ಆಗ
ಮನೆ
ಸೊ ಅವ್ರಗ ಹೆಂಗೆ ಅಂದ್ರೆ ಫುಲ್ಲ ಜಾಸ್ತಿ ಮಾಡೋರು ಅವ್ರು ಒಂದ ತರಾಗ ಹೆಂಗ ಜಗಳಗಳ ಮಾಡಡವ ರೋ
ಕುಡಿಯೋದು ಏನೇನೋ ಮಾಡ್ತಾ ಇದ್ರಪ್ಪಾ ಟ್ಯಾಬ್ಲೆಟ್ಸ್ ಅದು ಇದು ಏನೇನೋ ತಿಂತ ಇದ್ರ ಅವಾಗ.
ಸರಿ ಅಮ್ಮ ಕರಿ ಅಮ್ಮ ಕರೀತಿದ್ದಾರೆ ನಾನು ಮಾಡ್ ತಿನ್ನ ಮೂಫನ್
ಬಂದ್ರ ಮಮ್ಮೆ ಹ್ಮ್ ಹ್ಮ್ ಹ್ಮ್ ಹ್ಮ್